ಹ್ಮ
ಹಲೋ ಹಲೋ ಹಾ ಮಾತಾಡೋುದು ಕಸ ಆಐತಿ ಹಲೋ ಹಲೋ ವಟ್ಟೆ ಕಟ್ ಮಾಡ ಕಟ್ ಮಾಡ್ಬಿಡಂತೀನಿ ಅಲ್ವಾ
ಹ್ಮ್
ಹಲೋ
ಹಲೋ
ಹಾ ಅಷ್ಟೇ ಆಂಟಿ ನಾವುದಕೋ ನಿಮಿಷ ಆಗ್ಬೇಕದು ಕಟ್ ಮಾಡಬೇಡ ಒಟ್ಟು ಏ ಇಲ್ಲಿ ಸ್ಟಾರ್ಟ್ ಮಾಡ್ತ್ ನೋಡುವುದು
ಹಮ್
ನಿಮ್ಮ ಊರಿನ ಹೆಸರೇನು ಲೋಕಾಪುರ ನೀವು ಯಾರೊಂದಿಗೆ ಆಟ ಆಡತೀರ ಯಾರೊಂದಿಗೆ ನಿಮ್ಮ ಇಷ್ಟವಾದ ಆಟ ಯಾವುದು ಖೋ ಖೋ ನೀವು ಯಾವ ಯಾವ ಆಟಗಳನ್ನು ಆಡ್ತೀರಿ ಕಬಡ್ಡಿ ಕ್ರಿಕೆಟ್ ಲ ಲಗೋರಿ ಫುಟ್ಬಾಲ್ ಕೆ ಕೇರ್ ಮ ರಕ್ಕೋ ಒಂದಾನೊಂದು ಊರಿ ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜ ಒೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಯೊಂದಿಗೆ ಗುಂಡಿಯಂತೆ ಗುಂಡಿ ಕಿತ್ತು ಹೋಯತಂತೆ ದರ್ಜೆಯನ್ನು ಕರತಾರಂತೆ ದರ್ಜೆ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದಿದ್ದನಂತೆ ಅಂಗಿಗಿಟ್ಟು ಹೋಲಿದನಂತೆ ಹೊಲಿದನಂತೆ ಅಂಗಿ ಸರಿಯಾಯ್ತಂತೆ ಮಂತ್ರಿ ಮಗಳು ಆಸೆ ಅಂತೆ ಮ ಗೊಂಬೆಗಾಗಿ ಹಾಕಿದನಂತೆ ಗೊಂಬೆಗೆ ಅಂಗಿ ಹಾಕಿದನಂತೆ ತುಂಬಾ ಚೆಂದ ಕಂಡಂತೆ ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಿದ್ದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವ ಬರುವಿನಂತೆ ನಿಂತ ಮದುವೆ ಮಾಡುವನಂತೆ ನಾನು ನೀನು ಹೋಗುವನಂತೆ ಮದುವೆ ನೋಡಿ ಬರುವನಂತೆ ಮತ್ತ ಅದ್ನ ಓದನಂಟಸನಾ ನಾ ಅದ್ನ ಓದತ ಮ ಸ್ಟಾರ್ಟಿಂಗ್ ಇದಾನ ಒಂದು ಊರಿ ತಂತೆ ಊರಿಗ ಒಬ್ಬ ರಾಜನಂತೆ ರಾಜ ಒಬ್ಬ ಮಂತ್ರಿ ಅಂತೆ ಮಂತ್ರಿ ಒಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆ ಅಂಂತೆೆ ಗೊಂಬೆಗೊಂದು ಅಂಗಿ ಅಂಂತೆ ಅಂಗಿಗೊಂದು ಗುಂಡಿ ಅಂತೆೆ ಗುಂಡಿ ಕಿತ್ತು ಹೋಯತಂತೆ ಕ ಮಾಡಂಟ ಕಟ್ ಮಾಡ ಯಾರಚರು ಅದೆಯಾ ಹಲೋ ಕಟ್ ಮಾಡಿದೀ
ಹ ಮಟ್ಟೆ ಹೇಳಿದದ ಯಾರ ಚ
ನೋಡಿ ಅಷ್ಟೇಂಟ ಟ ನೆ ರೊಕ್ಕದ ಇದತ್ ಮ ಅದ ನಮಾಜೆಕ್ ೋಟ ರೊಕ್ಕ ಐತೆ
ಹ್ಮ್
ಒಂದಾನ ಒಂದು ಊರ್ ಅಂತೆ ಊರಿಗ ಒಬ್ಬ ರಾಜನಂತೆ ರಾಜ ಒೊಬ್ಬ ಮಂತ್ರಿ ಅಂತೆ ಮಂತ್ರಿಗ ಒಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆ ಅಂತೆ ಗೊಂಬೆಗೊಂದು ಅಂಗಿ ಅಂತೆ ಅಂಗಿಗೊಂದು ಗುಂಡಿ ಅಂತೆೆ ಗುಂಡಿ ಹೋಯ್ತಂತೆ ಒಂದಾನೊಂದು ಊರಿ ಊರಿಗೊಬ್ಬ ರಾಜನತ್ತೆ ರಾಜ ಒೊಬ್ಬ ಮಂತ್ರಿ ಂತೆ ಮಂತ್ರಿಗೊಬ್ಬ ಮಗಳಂತೆ ಮಳೆಗೊಂದು ಗೊಂಬೆ ಅಂತೆ ಗೊಂಬೆಗೊಂದು ದು ಹಂಗೆ ಅಂತ ತಂಗಿಂದು ಗುಂಡಿಯಂತೆ ಗುಂಡಿ ಒಂದು ಕಿತ್ತು ಹಯ್ತಂತೆ ಒಂದಾನೊಂದು ಊರಿತ್ತಂತೆಯೇ ಊರಿಗ ಒಬ್ಬ ರಾಜಾನಂತೆ ರಾಜ ಗೊಬ್ಬ ಮಂತ್ರಿ ಅಂತೆ ಮಂತ್ರಿ ಗೊಬ್ಬ ಒಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯತಂತೆ ದರ್ಜೆಯನ್ನು ಕರೆದರಂತೆ ಕರೆದ ದರ್ಜ ಬಂದು ನೋಡಿದನಂತೆ ಗುಂಡಿ ಬಲು ಹಳೆದಿತ್ತಂತೆ ಬೇರೆ ಗುಂಡಿ ತಂದಿದ್ದನಂತೆ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿಯಾಯತ್ತಂತೆ ಮಂತ್ರಿ ಮಗಳ ಆಸೆಯಂತೆ ಗೊ ಬೇಗಾಗಿ ಕೊಂಬೆಗ್ಯಾಂಗಿ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆ ಆಟ ಆಡಡರಂತೆ ಬೇರೆ ಗೊಂಬೆ ತಂದಿದರಂತೆ ಎರಡಕ್ಕೂ ಮದುವೆಯಂತೆ ಒಂದಾನೊಂದು ಊರಿಗೆ ಂತೆ ಊರಿಗೊಬ್ಬ ರಾಜನಂತೆ ರಾಜನ ರಾಜ ಒಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಒಂದಾನೊಂದು ಊರಿತ್ತಂತೆ ಊರಿನಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆ ಅಪ್ಪ ಮಗಳಿಗೊಂದು ಗೊಂಬೆ ಅಂತೆ ಗೊಂಬೆಗೊಂದು ಅಂಗಿ ಅಂತೆ ಹಂಗಗೆ ಒಂದು ಗುಂಡಿ ಅಂತೆ ಗುಂಡಿ ಕಿತ್ತು ಹೋಯ್ತಂತೆ ಅಂಟ ಹೊಟ್ಟೆದು ಮಾಡ್ಬಡ ಏ ಏನ್ಣ
ಹಾ ಕನ್ನಡದ ಮಾತ ಏನ
ಹ
ಒಂದನೊಂದು ಊರಿತ್ತಂತೆ, ಊರಿಗ ಒಬ್ಬ ರಾಜನಂತೆ, ರಾಜ ಒಬ್ಬ ಮಂತ್ರಿ ಅಂತೆ, ಮಂತ್ರಿ ಒಬ್ಬ-
ಏಯ್ ಅವ್ರ ಏನ್ರ ಮಾಡ್ಲಿ ಬಾ ನೀ ಒಳಗ.
ಗುಂಡಿ ಕಿತ್ತು ಹೋಯಿತಂತೆ. ದರ್ಜೆಯನ್ನು ಕರದರಂತೆ. ದರ್ಜೆ ಅಲ್ಲಿ ಒಂದು ನೋಡಿದನಂತೆ. ಗುಂಡಿ ಬಲ ಹಳೆದಿತ್ತಂತೆ. ಬೇರೆ ಗುಂಡಿ ತಂದಿದಾನಂತೆ. ಒಂದಾನೊಂದು ಊರ್ ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ. ಮಂತ್ರಿ ಒಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆೆಯಂತೆ. ಗೊಂಬೆಗೊಂದು ಅಂತೆ ಅಂಗ ಅಂಗಿ ಒಂದು ಗುಂಡಿ ಅಂತೆ. ಗುಂಡಿ ಕಿತ್ತು ಹೋಯ್ತಂತೆ. ಒಂದಾನೊಂದು.
ಅದು ರಾಡಿತ್ ಬರ್ತಿಲ್ಲ ಒಳಗ ಎಳತಾನ ಮತ್ ನಾ. ಇಲ್ಲ ಬಾ. ಬಡದಿನಿ. ನೀ ಎಟ್ರ ಇಲ್ಲ ಬಾ ಒಳಗ್ ಕುಂದ್ರ ಬಾ ಸುಮ್ಮ.
ಯಂತೆ ಗೊಂಬೆಗೊಂದು ಅಂಗಿಯಂತೆ. ತೆಂಗಿಗೊಂದು ಗುಂಡಿ ಅಂತೆ ಗುಂಡಿಕಿತ್ತಿ ಹೋಯಿತಂತೆ. ಹತ್ತು ನಿಮಿಷ ಆಗ್ಬೇಕ ಹೊಟ್ಟ ಟೋಟಲ್. ಈಗ ಐದ್ ನಿಮಿಷ ಹೊಟ್ಟೆ ನೋಡ್ಕೋತ ಹತ್ತು ನಿಮಿಷ ಆಯಿತ್ಂದ್ರ ಹೇಳ ಅದ್ರಾಗ ಹೇಳ ಬಾ ಇಲ್ಲಿ. ಹ್ಮ್ ಒಂದ ನಿಮ್ಮ ಊರಿನ ಹೆಸರು ಏನು. ಖಾಪುರ ನೀವು ಯಾರೊಂದಿಗೆ ಆಟ ಆಡುತ್ತೀರಿ. ಗೆಳೆಯರೊಂದಿಗೆ. ನಿಮಗೆ ಇಷ್ಟವಾದ ಆಟ ಯಾವುದು ಖೋ ಖೋ. ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಾ. ಕಬಡ್ಡಿ, ಕ್ರಿಕೆಟ್, ಲಗೋರಿ. ಫುಟ್ಬಾಲ್ ಇದ ಏನ್ ಚೇಸ್ ಚೆಸ್ ಚೆಸ್ ಹಾಡಕ್ ಬರುತ್ತೇ ನಿಂಗ್. ಆ ಚೆಸ್ ಚೆಸ್ ಇದು ಏನ್ ಲೂಡೋ ಏನ್. ತೆಳಗ್ ತೆಳಗ ಚೆಸ್ ಚೆಸ್ ಆದ್ಮೇಲ ಏನ್ ಚೆಸ್ ಓ ಚೆಸ್ ಓ ಆದ್ಮೇಲೆ ಏನಾಯ್ತು ಲೂಡೋ ಲೂಡೋ ಅನ್. ಏನ್ ಅದ ಏನ್ ಅದ ಕೆರಮ ಅನ್ ಕೇರಂ ಅಂತ್ ಬರ್ದಿಯಲ್ಲ. ಕೆರಮ, ಕೆರಮ ಹ ಕೇರಮ ಆಗೈತಿ ನೋಡ ಅದು. ಎಷ್ಟು ನಿಮಿಷ ಆದಂಟಿ. ಅಷ್ಟೇ ಇರ್ಲ ಅ ಮಾತಾಡ್ಕೊತ ಬಾ ಇಲ್ಲಿ ಇದ ಏನ್ ಇದ ಒಂದನೋ ಊರ್ ಇತ್ತಂತೆ ಊರಿಗ ಒಬ್ ಅಂತೆ ಊರಿಗೊಬ್ಬ ರಾಜನಂತೆ. ನಿಮ್ಮ ಊರಿನ ಹೆಸರೇನು. ಲೋಕಪುರ. ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಾ. ನಿಮ್ಮ ಇಷ್ಟವಾದ ಆಟ ಯಾವುದು. ನೀವು ಯಾರೊಂದಿಗೆ ಆಟ ಆಡುತ್ತೀರಿ. ಒಂದಾನೊಂದು ಊರಿತ್ತಂತೆ. ದರ್ಜೆಯನ್ನು ಕರೆದವರಂತೆ. ದರ್ಜಿ ಬಂದಿದ್ದನು. ಮತ್ತೆ ಗುಂಡಿಯನ್ನು ಹೊಲಿದನು. ಬೇರೆ ಗುಂಡಿ ತಂದಿದ್ದನು. ಅದನ್ನು ತಂದು ಅದಕ್ಕೆ ಹೊಲಿದನು. ಅಂಗಿ ಸರಿ ಆಯ್ತು.. ಮಂತ್ರಿ ಮಗಳು ಆಸೆಯಂತೆ ಗೊಂಬೆಗೆ ಅಂಗಿ ಹಾಕಿದರು. ತುಂಬಾ ಚಂದ ಗೊಂಬೆಗೆ ಅಂಗಿ ಕಂಡಿತ್ತು. ಗೊಂಬೆ ಆಟ ಆಡಿದರಂತೆ. ಬೇರೆ ಗೊಂಬೆಯನ್ನು ತಂದರು. ತಂದು ಎರಡು ಗೊಂಬೆಗೆ ಮದುವೆ ಮಾಡಿದರು. ಊರಿನ ರಾಜ ಬಂದನು. ನಿಂತು ಎರಡು ಗೊಂಬೆಗಳಿಗೆ ಮದುವೆ ಮಾಡಿಸಿದನು. ನಾನು ನೀನು ಹೋಗೋಣ ಎಂದು ಮದುವೆ ನೋಡಿ ಬರೋಣ ಎ ದರು. ಒಂದ್ನೊಂದ ಊರಿನಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನಿಗೂ ಒಬ್ಬ ಮಗಳ ಇದ್ದಳು ಮಗಲಳಿಗಿಂ ಒಬ್ಬ ಮನ್ ತಿ ಎಷ್ಟ ಆಯತಂಟೀ ನಿಮಿಷ ಈಗ ನಿಮಿಷ ಆತ್ನು ಕಂಬಿಕ್ ಒಂದು ಅಂಗಿಯಂತೆ ಅಂಗಿ ಒಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯ್ತಂತೆ ಮಗಳು ಮೊಗಳಿಗೆ ಒಂದು ಗೊಂಬೆ ಇದ್ದಂತೆ ಗೊಂಬೆಗೆ ಒಂದು ಅಂಗಿ ಇತ್ತಂತೆ ಅಂಗಿಗೆ ಒಂದು ಗುಂಡಿ ಇತ್ತಂತೆ ಹುಂಡಿ ಕಿತ್ತು ಹೋಯಿತನ್ ದರ್ಜಿಯನ್ನು ಕರೆದರು ದರ್ಜಿ ಬಂದನು ಬಂದು ನೋಡಿದನು ನೋಡುವರಲ್ಲಿ ಗುಂಡಿ ಕಿತ್ತಿ ಹೋಗಿತ್ತು ಗುಂಡಿ ಬಲು ಹಳೆಯದಾಗಿತ್ತಂತೆ ಹಳೆ ಗುಂಡಿಯನ್ನು ತೆಗೆದು ಹೊಸ ಗುಂಡಿಯನ್ನು ತಂದಿದನು. ತಂದು ಗೊಂಬೆಯ ಅಂಗಿಗೆ ಹಚ್ಚಿದನು ಅಂಗಿ ಹೊಲಿದ ಹಚ್ಚಿ ಹೊಲಿದನು ಅಂಗಿ ಶೀದವಾಯ್ತು ಅಂಗಿಯನ್ನು ಅಂಗಿಯನ್ನು ಸರಿ ಆಯ್ತು ಮಂತ್ರಿ ಮಗಳ ಆಸೆಯಂತೆ ಗೊಂ ಎ ಮತ್ತೆ ಅಂಗಿ ಹಾಕಿದರು ಹಾಕಿದ ಮೇಲೆ ಗೊಂಬೆಗೆ ಅಂಗಿ ತುಂಬಾ ಚ ಚೆನ್ನಾಗಿ ಕಂಡಿತ್ತು ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಿದಳಂತೆ ಎರಡಕ್ಕೂ ಮದುವೆಯಂತೆ ಎರಡ್ ಮದುವೆ ಮಾಡಿದರಂತೆ ಊರಿಗೆ ಆ ಮದುವೆ ನೋಡಲು ಊರಿನ ರಾಜ ಬರುತ್ತಾನಂತೆ ನಿಂತ ಎರಡು ಗೊಂಬೆಗಳಿಗೆ ಮದುವೆ ಮಾಡುತ್ತಾನಂತೆ. ಮದುವೆ ನೋಡಿದು ಬರೋನಂತೆ ಒಂದಾನೊಂದಲ್ಲಿ ಒಂದು ಕಾಲದಲ್ಲಿ ಒಬ್ಬ ರಾಜನಿದ್ದಂ ತೆ ಊರಿಗೊಬ್ಬ ರಾಜನಿದ್ದಂತೆ ರಾಜಗ ಒಬ್ಬ ಮಂತ್ರಿಯಂತೆ ಮಂತ್ರಿಗೆ ಒಬ್ಬ ಮಗಳಿದ್ದಳಂತೆ ಮಗಳಿಗೆ ಬಾಯಲಿ ಬಾಯಲಿ ಒಂದ ನಿಶಾ ಬಾಯ್ಲಿ ಬಾಯಲಿ ಇದರ ಬೇರೆ ಇದನ್ ತಗವ ಮತ್ತ ಬೇರೆ ಯರ ಪಾಠ ಐತನಾ
ಆನೆ ಬತ್ತು ಆನೆ
ಎಲತಿ ದೊಡ್ಡದ ಒಂದ್ ದೊಡ್ಡ ಪಾಠ ತಗಿ ದೊಡ್ಡ ಪಾಠ ದೊಡ್ಡ ಪಾಠ ಹೇಳತಿ ಅದತಿ ದೊಡ್ಡ ಪಾಠ ಎಲ್ಲತ್ ಇದಾನೇ ಹಾತದೆ ಇ ದೊಡ್ಡ್ ಒಂದು ಇದೇ ಇರ್ಲಿ ಇದ ಇರ್ಲಿ ಈ ಸ್ ಬೇಡದ ಒಂದು ಊರಿನಲ್ಲಿ ಹೋಗ ರೈತನಿದ್ದ ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಒಂದು ಹದ್ದು ಬಲಿಯೊಳಗೆ ಸಿಕ್ಕಿಕೊಂಡಿತ್ತು ಅದನ್ನು ರೈತ ನೋಡಿದ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂತು ಅದನ್ನು ಬಲೆಯಿಂದ ಬಿಡಿಸಿದ ಅದು ಸಂತಸದಿಂದ ಹಾರಿ ಹೋಯಿತು ಊರವರೆಗೆ ರೈತನ ಮನೆ ಇದ್ದಿತು ಒಮ್ಮೆ ಆತ ಮನೆಯಿಂದ ಕುಳಿತಿದ್ದ ಮನೆಯಲ್ಲಿ ಕುಳಿತಿದ್ದ ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಆಕಾಶದ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತ್ತು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಸಿತು ಅದನೆಂದು ಅದೇನೆಂದು ನೋಡಲು ರೈತ ಎದ್ದುವರೆಗೆ ಬಂದು ಆಗ ಗೋಡೆ
ಹತ್ತು ನಿಮಿಷ ಹತ್ ನೋಡು ಹತ್ತು ನಿಮಿಷ ಹತ್ತು ನಿಮಿಷ ಹದಿನಾರು ಸೆಕ್ ಹದಿನೇಳು ಸೆಕೆಂಡ್ ಹ
ತಡಿ ಮತ್ ತ